ಹಲೋ ಸರ್ ಹಲೋ ಹಲೋ ಸರ್ ಹಲೋ
ಹಲೋ
ಹಲೋ ಸರ್ ಕೇಳ
ಹಲೋ
ಹಲೋ ಸರ್
ಹಾ ಹೇಳಪ್ಪಾ ಯಾರ್ು ನೀವು ಗೊತ್ತಾಗ್ಲಿಲ್ಲ
ಸರ್ ನಾಾನು ನಿನ್ ಸ್ಟೂಡೆಂಟ್
ಹ ಯಾವ ಯಾವ ಯಾವ ಶಿಕ್ಷನು
ಸರಿಯ ಸೆಕ್ಷನ್
ಎಲ್ಲಿ ಗೊತ್ತಾಗಲಿಲ್ಲ ಎಲ್ಲಿ ಯಾವ ಹೆಂಚಲ್ಲಿ ಕೂತ್ಕೋದು
ಅದೇ ಸೆಕೆಂಡ್ ಬೆಂಚ್ ಅ ಫಸ್ಟ್ ವೀಕ್ ಕೊಡ್ತೀನ ಸರ್ ನಿಮ್ಮ
ಹಾ ಹೇಳಪ್ಪಾ ಏನ್ ಸಮಾಚಾರ
ಸರ್ ಅದೇ ಎಕ್ಸಾಮ್ ಹತ್ರ ಬರ್ತೈತಿ ಅದು ಟೆನ್ಶನ್ ಆಗ್ತಿದೆಸರ್ ಏನ್ ಮಾಡಧು ನಾವ ಮುಂದಿನವರ ಎಕ್ಸಾಮ್ ಬರ್ತಿದೆ ಅದೇ ಸರ್ ಏನ್ ಬರೆಯೋದು ಏನ್ ಸ್ವಲ್ಪ ಟೆನ್ಷನ್ ಆಗ್ತೈತಿ ಏನ್ ಮಾಡೋದು
ನಾನ್ ಅದೇ ಹೇಳ್ದ್ನಲ್ಲಪ್ಪಾ ನಿನ್ಗೆ ಎಕ್ಸಾಮ್ ಟೈಮ್ಲ್ಲೇ ಎಷ್ಟು ಸತಿದಿನಿ ನೀವು ತಿದ್ದಿ ಬುದ್ದಿ ಎಸ್ಟ್ಸತಿ ಒಧ್ಸಿ ಬರ್ಸಿದ್ದೀನಿ ಯಾವಾಗ ಬರ್ದಿಲ್ಲ ಈಗ ಹೆಂಗ್ ಬರೀತಿಯ ಈಗ ಒಂದು ವಾರ ವಾರ ಟೈಮ್ ಐತೆ ಹಾ ನೀ ಅವಾಗ ಎಷ್ಟೇ ನೀ ಇದು ಮಾಡಿದ್ದೀನಿ ನಿಂಗೆ ಬಾಳ ನೀವಂಗೆ ಅಷ್ಟೇ ಇದು ಕುಂದ್ರಿಸಿ ಹೋದ್ಸಿದಿನಿ
ಸರ್ ಇವಾಗ್ ಒಂಚೂರು ಪಾಸ್ ಅಗೋ ಹೆಲ್ಪ್ ಮಾಡಿ ಸರ್
ಹ್ಮ್ ನಿನಗೆ ಫಸ್ಟ್ ಪಾಸ್ ಆಗಧು ಹೆಂಗೆ ಅಂತ ನೋಡ್ಕೋ ಈಗ ಫಸ್ಟ್ು ಪೇಪರ್ ಅಲ್ಲಿ ಪಾಸ್ ಆಗೋದು ಹೆಂಗೆ ಅಂತ ನೋಡ್ಕೋ ಹೆಂಗೆ ಅಂದ್ರೆ
ಹಾ
ಪೇಪರ್ ಕೊಟ್ಟ ತಕ್ಷಣ ನರ್ವಸ್ ಆಗಕ್ಕೆ ಹೋಗಬೇಡ ಪಫಸ್ಟ್ ಪೇಪರ್ ನೋಡು ಪೇಪರ್ ಪೇಪರಲ್ಲಿ ನೀನು ಯಾವ್ದ್ಯಾವ್ದು ಇದೆ ಈಸಿ ಟಾಪಿಕ್ಸ್ ಅದನ್ನೆಲ್ಲ ನೋಡ್ಕೋ ಯಾವುದು ಯಾವುದು ಬಂದಿದೆ ಅನ್ನಲ್ಲ ನೋಡು ಅದು ಫಸ್ಟ್ ಕವರ್ ಮಾಡು ಅದಾದ್ಮೇಲೆ ಮುಂದೆ ಟಫ್ ಇರೋದಕ್ಕೆ ಹೋಗದು ಈಗ ಎಕ್ಸಾಮ್ ಹೆಂಗೆ ಅಂದ್ರರೆ ಉದಾಹರಣೆ ಈ ಪದಗಳ ಅರ್ಥ ಪದಗಳ ಅರ್ಥ ಬರಿ ಅದಾದ್ಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ ಐದು ಕ್ವಷನ್ ಕೊಡ್ತಾರ ಅವರು ಐದು ಕ್ವಷನ್ ಮಾಡಬೇಕು ಅದಾದ್ಮೇಲೆ ಎರಡು ಮೂರು ವಾಕ್ಯದಲ್ಲಿ ಅಂದ್ರೆ ನೀನ್ ಅಂದ್ರ ಒಂದ್ ಐದ್ ಕೊಟ್ಟಿರೋದಲ್ಲ ಒಂದ ಎರಡ ಆದ್ರೂ ಬರೀ ಹಂಗೆ ಆಮೇಲೆ ಮೂರು ನಾಲ್ಕು ವಾಕ್ಯದಲ್ಲಿ ಕೊಡ್ತಾರೆ ಅದು ಸ್ವಲ್ಪ ಟಫ್ ಇರುತ್ತೆ ನೋಡೋದೊಂದು ಸ್ವಲ್ಪ ಓದ್ಕೊಂಡ ಹೋಗು ನಿಂದ ಬುದ್ಧಿ ಉಪಯೋಗ್ಸ ಏನಾದ್ರರು ಬೋರ್ಡ್ ಎಕ್ಸಾಮ್ ಅಲ್ಲ ಬರಿ ಏನಾದ್ರು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅದಾದ್ ಆದ್ಮೇಲೆ ಮತ್ತೆ ಸಂದರ್ಭಗಳಿಗೆ ವಿವರಿಸೆ ಅಂತ ಕೊಡ್ತಾರೆ ಸಂದರ್ಭಗಳಲ್ಲಿ ಅಂದ್ರೆ ಈ ಯಾರು ಯಾರ ಯಾರಿಗೆ ಹೇಳಿದರು ಹ ಅಂತ ಅದು ಒಂದು ಈಗ ಇದು ಸೆಂಟೆನ್ಸ್ ಇರುತ್ತೆ ಅಲ್ಲಿ ಯಾರು ಯಾರಿಗೆ ಹೇಳಿ ಅಂತ ವಿವರಿಸ್ಬೇಕು
ಹಾ ಹೌ ಸರ್ ಸರಿ ಬರಿಬೇಕ ಸ್ವಲ್ಪ ಬರಿಬೇಕ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಸರ್ ಸ್ವಲ್ಪ
ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡ್ಕೊಳ್ಳನ ನಿಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗತ್ತಲ್ಲ ಮಗ
ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಸ್ಪೆಲಿಂಗ್ ಮಿಸ್ಟೇಕ್ ಒಂಚೂರ್ ಬರಿಯಕ್ಕೆ ಬರಲ್ಲ
ಸ್ಪೆಲ್ಲಿಂಗ್ ಮಿಸ್ಟೇಕ್ ಸ್ವಲ್ಪ ನೀನು ಪ್ರಾಕ್ಟೀಸ್ ಬರ್ದು ಬರ್ದು ಪ್ರಾಕ್ಟೀಸ್ ಮಾಡು
ಸರಿನಾ
ಹೂ ಸರ್ ಹೂ ಸರ್
ಬರ್ದು ಬರ್ದು ಪ್ರ್ಯಾಕ್ಟೀಸ್ ಮಾಡು ಮತ್ತೆ ಇದು ಲಾಸ್ಟಿಗೆ ಪ್ರಬಂಧ ಅಂತ ಕೊಡ್ತಾರೆ
ಹಾಂ ಸರ್
ಪ್ರಬಂಧನ ಒಂದವರೆ ಪೇಜ್ ಎರಡು ಪೇಜ್ ಬರೀಬೇಕು ನೀನು ಆಯಿತಾ ಈಗ ಯಾವುದಾದರೂ ಟಾಪಿಕ್ಸ್ ಬಗ್ಗೆ ಕೊಡ್ತಾರೆ ದೀ ದೀಪಾವಳಿ ಹಬ್ಬ ಹಬ್ಬಗಳ ಹಬ್ಬಗಳ ಬಗ್ಗೆ ಬರೆಯೋಕೆ ಮತ್ತೆ ಮತ್ತೆ ಇದು ಕಾಲೇಜ್ ಬಗ್ಗೆ ಬರಿಯಕೆ ಓದೋಓ ಓದೋದ್ ಬಗ್ಗೆ ಬರಿಯಕೆ
ಹ್ಮ್ಮ್ ಸರ್
ಹಂಗೆ ಕೊಡ್ತಾರೆ ತಂದೆ ತಾಯಿ ಬಗ್ಗೆ ಬರಿಯಕೆ ಕೊಡ್ತಾರೆ ವಿದ್ಯಾರ್ಥಿಗಳ ಬಗ್ಗೆ ಬರ್ಯಕ್ ಡ್ರೆ ಶಿಕ್ಷಕರ ಬಗ್ಗೆ ಬರೇಕ ಕೊಡ್ತಾರೆ ಇನ್ನೆಲ್ಲ ಸ್ವಲ್ಪ ತಲೆ ಅಲ್ಲಿ ಇಡ್ಕೊಂಡು ದು ಹೆಂಗ ನೀನ್ನ ಡೈಲಿ ಲೈಫ್ ಅಲ್ಲಿ ಏನೇ ನೋಡ್ತೀಯೋ ಅದನ್ನೇ ಬರೀಬೇಕ ಅಷ್ಟೇ ಅದು ಪ್ರಬಂಧ ಸರಿನಾ ಮತ್ತೆ ಇನ್ನೇನಿದೆ ಅದ್ರಲ್ಲಿ ಎರಡು ಮೂರ ವಾಕ್ಯದಲ್ಲಿ ಅಂದ್ರೆ ನಿನ್ಗ ಏನಾದ್ರು ಡೌಟ್ ಇದ್ರೆ ನೀನು ನಮ್ಮ ಏರಿಯಾದಲ್ಲೆಲ್ಲ ಇರೋದು
ಹನ್ ಸರ್ ಹನ್ ಸರ್ ನಿಮ್ಮ್ ಮನೆ ಈ ಕಡೆ ಹಿಂದ ಕಡೆ
ನಾಳೆ ಬಂದು ಒಂದ್ ವಾರ ಎಲ್ಲ ಇರೋದು ನಾಳೆಯಿಂದ ಬಾ ನ ನಮ್ಮ ನಮ್ಮ ಮನೆ ಹತ್ರ ಬಾ ಹೇಳ್ಕೊಡ್ತೀನಿ ಡ್ತಿ ನಾನ್ ಹೆಂಗ ಬರೆಯೋದು ಹೆಂಗೆ ಅಂತ
ಹ್ಞ ಸರ್ ನಾಳೆ ಸಂಘ ನಾಳಿಂದಾಗ ಬರ್ತೀನಿ ಸರ್
ಹ್ಮ್ ನಿನ್ ಫ್ರೆಂಡ್ಸ್ನು ಕರ್ಕೊಂಬ ಎಲ್ಲಾರನುೂ ಎಲ್ಲರಿಗು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಹೆಂಗೆ ಅಂತ ಈಗ ನೀನು ಒಂದ್ ವಾರ ಒಂದ್ ವರ್ಷ ಏನು ಓದಿಲ್ಲಂಗೆ ಈಗ ಒಂದಸತಿ ಹೆಂಗಪ್ಪಾ ನೀನು
ಇಸದಿವಸ ಕರೆತ ಕೇಳ್ಬೇಕಿತ್ತ ನನ್ನ ವಾಗಿಲ್ಲ ಈಗ ಎಕ್ಸಾಮ್ ಟೈಮಲ್ಲೇ ಬಂದು ಕೇಳ್ತೀರಪ್ಪ
ಅದು ಪಾಸ್ ಆಗ್ಲೇಬೇಕಂತ
ಮಾತಾಡೋ ಭಾಷೆ ಫೇಲ್ ಆಗ್ಬಿಟ್ರಿ ಏನೋ ಮರ್ಯ
ಅದಕ್ಕೆ ಸರ್ ಅದಕ್ಕೆ ನಿಮಗೆ ಕೇಳ್ತಾ ಇರೋದ ಪಾಸ್ ಆಗಕಾರೆ ಏನಾರ ಹೇಳ್ತೀರಾ ಅಂತ
ಆ
ಅದಕ್ಕೆ ಪಾಸ್ ಆಗಕರೇ ಅನ್ ಚೋರಿ ಹೇಳ್ತಿರರಿ ಅಂತ
ಹಲೋ
ಹಲೋ ಕೇಳಿಸ್ತಿಲ್ಲ ಸರ್ ಅದೇ ಸರ್ ಪಾಸ ಆಗಕೆ ಏನು ಹೇಳ್ತೀರಾ ಅಂತ ಫೋನ್ ಮಾಡಿದೇ ಅದಕ್ಕೇ
ಅದ ಪಾಸ್ ಆಗಲ್ಲ ನೀವು ಚರಕ್ ಕರೆಕ್ಟ ಆಗಿ ನಾನು ಹೇಳ್ದಂಗೆ ಎಲ್ಲಾ ಮಾಡಿದೆ ಒಂದ ಫಿಫ್ಟಿ ಪರ್ಸೆಂಟ್ ಆದ್ರೂ ತೆಗಿತ್ಯಾ
ಹಾ ಹ್ನ್ ಸರ್ ಹ್ನ್ ಸರ್ ಸರಿ ಏನು ಎಕ್ಸಾಮ್ ಎಲ್ಲಿ ನಮ್ಮ ಕಾಲೇಜಲ್ಲ ಬರಯೋದ ಏನು
ಅದೆ ಬೇರೆ ಕಾಲೇಜಲ್ಲಿ ನಿ ಯಾವ ಕಾಲೇಜಲ್ಲಿ ಅ ಆದಾಗಿತ್ತೋ ಆ ಕಾಲೇಜಲ್ಲ ಹೋಗಿ ಬರಿಬೇಕು ಅದು ಗೊತ್ತಿಲ್ವಾ
ಅದು ಇನ್ನು ಹೇಳಿಲ್ಲ ಸರ್
ಅಂದ್ರೆ ನಿಮ್ಗೆ, ಹಾಲ್ಟಿಕ್ಟ್, ಈಗ ಪ್ರೊವೈಡ್ ಮಾಡ್ತಾರೆ! ನಾಳೆಯಿಂದ, ಏನ, ಪ್ರೊವೈಡ್, ಮಾಡ್ಬೋದು? .. ಅದಲ್ಲಿ, ಇರುತ್ತೆ, ತಗೋ? .. ಟೆನ್ಷನ್, ತಗೋ, ಅದ್ರ, ಬಗ್ಗೆ! ಎಲ್ಲ, ಟೆನ್ಷನ್ ತಗೋಬೇಡ, ನೀನ, ಏನು ನೀನು ಎಕ್ಸಾಮು. .. ಬರೀಬೇಕು, ಪಾಸ್, ಆಗ್ಬೇಕು! ನಿಮ್ಮ. .. ಅಪ್ಪ, ಅಮ್ಮಗೆ, ಒಳ್ಳೆ, ಹೆಸರು, ತಂದು ಕೊಡ್ಬೇಕು! ಅದೇ, ಅಷ್ಟೇ, ಇರಬೇಕು? ..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
ಮತ್ತೆ, ಇದು. .. ನಾಳೆ, ಬೆಳಗ್ಗೆನೆೇ, ಬಂದ್ಬಿಡು! ಆಯ್ತಾ ಆರು ಗಂಟೆ, ಅ, ಅಷ್ಟರೊಳಗೆ, ಬಂದ್ಬಿಡು? ..
ಅರುಗಂಟೇ, ಸ್ವಲ್ಪ, ಜಾಸ್ತಿ, ಆಂತಾ? ..
ಸಂಜೆ, ಆರು, ಗಂಟೆಯಿಂದ, ಒಂದು ಎಂಟು ಗಂಟೆ, ತನ. .. ಇಲ್ಲ, ಹೇಳ್ಕೊಡ್ತೀನಿ! ನಾನು, ಹಿಂಗೆ, ಬರಿಯಾಕೆ, ಗಿರಿಯಾಕೆ? .. ನಿಂದ್ಯಾ, ಇದು, ಹಾ, ಇದು? .. ಕನ್ನಡ, ಬರಯಕ್ ಬರಲ್ಲಲ್ಲಾ! ನಿನಗೆ ಫುಲ್ ಬರ್ದು, ಬರ್ದು, ಪ್ರಾಕ್ಟೀಸ್, ಮಾಡ್ಬೇಕ್, ನೀನು ಒಂದೊಂದು? .. ಕ್ವೆಶ್ಚನ್. ..
ಹ್, ಒಂದುಚೂರು, ಬರೆಯಕ್ಕೆ ಬರಲ್ಲ, ಬರ್ಬೇಡ್ದು, ಪ್ರಾಕ್ಟೀಸ್, ಮಾಡ್. ..
ಹ್ಮ್, ಅದೇ, ಬರೆದು, ಬರೆದು, ಪ್ರಾಕ್ಟೀಸ್ ಮಾಡ್ಬೇಕು! ನೀನು? ..
ಆಯ್ತು, ಸರ್. ..
ಹ್ಮ್, ಮತ್ತೆ. .. ಯಾರು, ಕಾಫಿ, ಚೀಟಿ, ಅದ್ನೆಲ್ಲ, ತಾಕೊಂಡೂಗುಪ್ಪಾ. .. ಹೇಳ್ತಾ, ಇದ್ದೀನಿ! ನಿನ್, ಭವಿಷ್ಯ, ನಿನ್, ಕಾಯಲೈ, ಇರೋದು. .. ಇದು, ಮತ್ತೆ, ಡಿಬಾರ್, ಮಾಡಿದ್ರೆ! ಮೂರ್ ವರ್ಷ, ಡಿಬಾರ್. .. ನೋಡು, ಯೋಚನೆ, ಮಾಡು? .. ಚೀಟಿ, ಎಲ್ಲ, ತಕೊಂಡು, ಹೋಗಕ್ಕೆ ಹೋಗಬೇಡ, ಏನೇ ಇದ್ರು, ನಾನುಯತರ, ಕೇಳು? .. ನೀ, ಅದ್ರ, ಬಗ್ಗೆ ಡೌಟ್ ಇದ್ರೆ ಕೇಳಿ ನಾನು ಹೇಳ್ಕೊಡ್ತೀನಿ? ..
ಇಲ್ಲ, ಸರ್, ಹಂಗೇನೇ, ತಗೊಂಡ್ ಹೋಗಲ್ಲನು? ..
ಹಾ ..
ಹಂಗಗೆ, ನ, ಚೀಟಿಯನ್ನು ತಗೊಂಡ್ ಹೋಗಲ್ಲ? ..
ಹ್ಮ್, ಅದೇ ಹೇಳಿದ್ದು? ಈಗನ್ ಹುಡುಗರು ಹಂಗೆ ಮಾಡೋದು! ಚಿಟ್ಟಿ, ತಾಕೊಂಡೂಗುತ್ತಾರೆ, ಬರೀ, ತರ, ಬರ್ತ. .. ಕರೆ, ಬರೇ, ಫೋನಲ್ಲೇ, ಮುಳುಗಿರ್ತಾರೆ, ಮೂರತ್ತು! .. ಓದಲ್ಲ, ಅಪ್ಪ, ಅಮ್ಮನಗೆ, ತೊಂದರೆ ಮಾಡ್ತಾರೆ? .. ಅಪ್ಪ, ಮುಂದ್, ದುಡ್ಡೆ, ಎಲ್ಲ, ವೇಸ್ಟ್, ಮಾಡ್ತಾರೆ? ..
ಹ್ಮ, ಸರ್, ಇಲ್ಲ, ಇಲ್ಲ, ಸರ್, ಹಂಗೇನೆ, ಮಾಡದು? ..
ಹ್ಮ್, ಮತ್ತೆ. .. ಏನಾದ್ರರು, ಮತ್ತೆ? .. ನಿಂದ, ಇಂಪಾರ್ಟೆಂಟ್, ಏನ, ಪೆನ್ನು, ಪೆನ್ಸಿಲ್ ಅದನ್ನೆಲ್ಲ! ತಗೊಂಬ? .. ಒಂದು, ಕಾಪಿ, ರೈಟಿಂಗ್ ತಗೊಬ, ಹೇಳ್ತೀನಿ! ಹ ಒಂದು, ಹತ್ತು. .. ಹತ್ತು, ರೂಪಾಯಿ, ಬರುತ್ತಲ್ಲ, ಬುಕ್ಕು ಹಾ, ಕಫಿ ರೇಟಿಂಗ್, ತೊಗೊಂಬಬ್ದನಾ? .. ಬರ್ದು, ಬರ್ದುು, ಪ್ರ್ಯಾಕ್ಟೀಸ್, ಮಾಡ್ಬೇಕಲ್ಲ? ..
ಹಾ, ತಗೊಂಡ್ಂಬರ್ತೀನಿ, ಸರ್, ಕಾಫ್ಫಿರಿಟಿಂಗ್. ..
ಒಂದು, ಒತ್ತು, ದೀರ್ಘ ಅವನ್ನೆಲ್ಲ! ನೋಡ್ತಾರೆ ಎಕ್ಸಾಮ್, ಅಲ್ಲಿ. .. ಹೆಂಗು, ಬರೋದು, ಹೆಂಗೆ, ಬರ್ತಿರೋದು, ಹೆಂಗೆ ಅಂತ. ..
ಮತ್ತೇ, ಹೊತ್ತು ದೀರ್ಘದ, ಕೊಡೋದು? ..
ಮಿಸ್, ಆಗ್ಬಾರ್ದು ಅಂತೇನೆಲ್ಲ! ಹೇಳ್ತಿರೋದ್ ನಾನು? ..
ಕಾಪ್, ರೈಟಿಂಗ್, ತರತೀ, ಸರ್. ..
ಹ್ಮ್, ಮತ್ತೆ. .. ನೀನು, ಚೆನ್ನಾಗಿ, ಬರೀತೀ, ನೀನು, ಒಳ್ಳೆ ಸ್ಟೂಡೆಂಟೇ! ನೀನು, ಒ, ಒಳ್ಳೆ, ಹುಡುಗ್ರು ಸೇರು? .. ಕೆಟ್ಟವರು, ಜೊತೆ, ಸೇರಿ, ಅಳಾಗ್ಪಡಾ? ..
ಹ್ಮ್ಮ್. ..
ಹುಡುಗೀರಿಂದೆ, ಹೋಗೋದು, ಅದೆಲ್ಲ ಬಿಡು. ..
ಇಲ್ಲಾ, ಸರ್, ಹುಡುಗಿಯರು, ಹಿಂದೆ? ..
ನೋಡಿದ್ದೀನಿ ಕಾಲೇಜಲ್ಲಿ ಒಂದೆ ಎರಡು ಸತಿ ಹುಡುಗಿರನ ಹತ್ರ ಅಲ್ಲಿ ಚೋಡಾಯಸೋ ಗೀಡಾಯಿಸೋ ಅದಕ್ಕೆ ಹೇಳಿದ್ದು
ಇಲ್ಲ ಸರ್ ಅವರೇ ಒಂದಸೂರು ಯಾಕೋ ಬೇಕು ಏನ ಅಂದ್ರು ಅದಕ್ಕೆ ಕೇಳಕ್ಕೊ
ಹ್ಮ್ ಅದೆಲ್ಲಾ ಬಿಡು ಈಗ ಓದೋದ್ರ ಬಗ್ಗೆ ಕ ಚಂಟ್ರೇಟ್ ಮಾಡು ಕನ್ನ ಕನ್ನಡ ಫಸ್ಟು ಕನ್ನಡ ಮೇನು ಕನ್ನಡ ಫೇಲ್ ಆಗ್ಬೇಡ ಮತ್ತೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಅ ಮುಂದೆ ಪಾಸಾಗೋಕ್ಕೆ ಮುಂದೆ ತುಂಬ ಕಷ್ಟ ಅದು ಅದಕ್ಕೆ ಹೇಳ್ತಿರೋದು ಸಪ್ಲಿಮೆಂಟ್ರಿಲಿ ತುಂಬಾ ಕಷ್ಟ ಆ ಕೊಡ್ತಾರ ಪೇಪರ್ ಈಗ ಫಸ್ಟ್ಿಗೆ ಈಸಿ ಕೊಡೋದು ಪೇಪರ್ ಆಮೇಲೆ ತುಂಬಾ ಕಷ್ಟ ಕೊಡ್ತಾರೆ
ಹನ್ ಸರ್ ಹನ್ ಸರ್ ಅದಕ್ಕೆ ಒಂದೇ ಅಟೆಂಪ್ಟ ಅಲ್ಲಿ ಕ್ಲಿಯರ್ ಮಾಡೋಣ
ಅದೇ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೇಕು ನೀನು
ಅದು ಗ್ಯಾಪ್ ಒಂದೇ ದಸ ಇದಲ್ಲ ಸರ್ ಎಕ್ಸಾಮಿಗೆ
ಹ
ಎಕ್ಸಾಮಗ ಒಂದೇ ದಿವಸ ಗ್ಯಾಪ್ ಇರೋದು ಕನ್ನಡ ಎಕ್ಸಾಮ್
ಅದೇ ಅದಕ್ಕೆ ಹೇಳ್ತಿರೋದು ನಿನ್ಗೆ ಈಗಿಂದಾನೇ ಪ್ರಾಕ್ಟೀಸ್ ಮಾಡೋಕ್ ನಾಳೆ ಅದಕ್ಕೆ ಕಪ್ ರೇಟಿಂಗು ಅದೆಲ್ಲ ತಗೊಂಡ ಕಂಬ ಹೇಳ್ತೀನಿ ನಿಮ ಫ್ರೆಂಡ್ಸ್ ಯಾರ್ಯಾರ ಕನ್ನಡ ನೆಟ್ಟಗೆಿ ಅವ್ರಿಗೆಲ್ಲ ಕಕೊಂಬ ಎಲ್ಲರಿಗು ಹೇಳ್ಕೊಡ್ತೀನಿ ನಾವೀಗ ಇರೋದೇ ಅದಕ್ಕಲ್ವಾ ನಿಮ್ಮ ನಿಮ್ಮನ್ನು ಒಳ್ಳೆ ತ ತೋರಿಸಿ ನಾವೇ ನಿಮ್ಗೆ ಕೆಟ್ಟೋದ್ ಬಯಸ್ತೀವಾ ನೀವ್ ಹೊಡೆಯೋದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮುಂದೆ ಕೆಟ್ಟರ ಆಗ್ಬಾರು ಅಂತಾನೇ ಈಗ ಹೊಡೋದ್ ನಿಮ ಈಗ ನಾವು
ಸುಮ್ನೆ ಹೊಡಿತೀವಾ ನೀವು ಹದ್ನೈದು ಹತಕೊಂದು ನಮ್ಮ ಬಗ್ಗೆನನೆ ಇದು ಬೈತೀರಾ ನಮಗ್ ಗೆ ಬೈತೀರಾ
ಇಲ್ಲ ಸ ನಾವೇನು ಯಾವತ್ತೂ ನಿಮಗ್ ವೈದಿಲ್ಲ ನಮ್ ಗುರುಗಳಿಗೆ
ಅದೇ ಗೊತ್ತು ಎಲ್ಲಾದ್ೂ ಯಾರು ಹಿಂಗಗೆ ಮಾತಾಡೋದು ಇರ್ಲಿ ಬಿಡು ನಿಮಗ್ ಒಳ್ಳೇರಾದೆ ಸಾಕು ನಮಗೆ ಒಳ್ಳೆ ಬುದ್ಧಿ ಕಲ್ತ್ ಅಪ್ಪಮ್ಮೂ ಒಳ್ಳೆ ಹೆಸರು ತಂದುಕ ಕೊಟ್ಟು
ಹ್ಮ
ಒಳ್ಳೆ ಕೆಲ್ಸಕ್ಕೆ ಹೋಗಿ ಜಾಬ್ ಮಾಡ್ಕೊತ ಆರಾಮಾಗಿರೋಕ್ಕೆ ನಾವು ಹಿಂಗೆ ಮಾಡೋದೀಗ
ಹ ಸರಿ ಹ ಸರಿ
ಹ್ಮ್ ಮತ್ತೆ ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ತಾದೆ ಹೆಂಗೆ
ಹ್ಮನ್ ಸರ್ ಎಲ್ಲ ಕನ್ನಡನು ಸ್ವಲ್ಪ ಹೋಗಲ್ಲ ಸರ್ ಎಲ್ಲ ಸಬ್ಜೆಕ್ಟ್
ನೋಡಪ್ಪಾ ಕನ್ನಬಾ ಮಾತಾಡೋ ಭಾಷೆನೇ ಬರಲ್ಲ ನಿನ್ಗೆ ಹೆಂಗಪ್ಪಾ
ಅದೊಂದುಚು ಬರೆಯಕೆ ಬರಲ್ಲ ಸರ್ ಅದಕ್ಕೆ ಇಂಟ್ರೆಸ್ಟೇ ಇರಲ್ಲ ಅ
ನಾಳೆ ತಗೊಂಬ ಎಲ್ಲ ಬರ್ಸ್ತೀನಿ ನಾನು ಸರಿ ತಗೊಳಪ್ಪನ ಇಲ್ ಹೊರಗೋಗಬೇಕು ಹ್ಮ್ ಅಮ್ಮ ನಾಳೆ ಬಂದು್ಬಿಡು ಆರು ಗಂಟೆ ಶಾರ್ಪ್ ಆರು ಗಂಟೆಗೆ ಬರಬೇಕು ನೀನು
ಹ್ಞೂ ಸರಿ ಸರ್ ಆರು ಗಂಟೆಾದ ಬರ್ತೀನಿ ತ್ಯ್ಯಾಂಕ್ ಯು ಸರಿ ಸರ್
ಸಂಸರಿ ಬಾಯಕ್
ಸರಿ ಭಾಯ್